ಹ್ಮ
ಹಾ
ಹಾ ಏನ್ ಮಾಡ್ತಾ ಇದ್ರಿ
ಏನೂ ಇಲ್ಲ ನೀವು
ನಾನು ಏನು ಇಲ್ಲ ಸುಮ್ನೆ ಕೂತಿದ್ದೆ.
ಹೌದಾ.
ಹ್ಮ್. ಮತ್ತೆ ಕಾಫಿ ಆಯ್ತಾ ಟೀ ಆಯ್ತಾ
ಇಲ್ಲ ನಿಮ್ದು
ನಾನು ಇವಾಗ ಮಾಡ್ಬೇಕು
ಹ್ಮ್ ನಾನು ಅಷ್ಟೆ
ಹ್ಮ್ ಹ್ಮ್ ಹ್ಮ್ ಮತ್ತೆ ಏನ್ ಸಮಾಚಾರ
ಏನು ಇಲ್ಲ ನೀವೇ ಹೇಳ್ಬೇಕು ನೀವೇನ್ ಮಾಡ್ತಿದ್ದೀರಾ
ನಾವೇನೇ ಇಲ್ಲ ನೋಡಿ ಸುಮ್ಮ್ನೆ ಕೂತಿದ್ದೆ ಮಾತಾಡೋಣ ಅಂತ ಕಾಲ್ ಮಾಡಿದೆ ನಿಮ್ಗೆ
ಹ್ಮ್. ಊಟ.
ಊಟ ಆಯ್ತು ನಿಮ್ದು
ಹ್ಮ್ ಆಯ್ತು ನಂದಿನ
ಹ್ಮ್ ಹೌದು ನೀವು ಟೀ ಹೆಂಗ್ ಮಾಡ್ತೀರಾ
ನಾವು ಟೀ
ಹ್ಮ್
ಫಸ್ಟು ಹಾಲು ಹಾಕಿ ಆಮೇಲೆ ಸಕ್ಕರೆ ಹಾಕಿ ಆಮೇಲೆ ಟೀ ಪುಡಿ ಹಾಕ್ತೀವಿ
ಹ್ಮ್
ಸ್ವಲ್ಪ ಶುಂಠಿ
ಹ್ಮ್ ಹ್ಮ್
ಗ್ಯಾಸ್ ಅಚ್ಚದು
ಗ್ಯಾಸ್ ಎಲ್ರೂ ಹಚ್ತಾರೆ ಕಣ್ರಿ ಏನ್ರೀ ಮಾತಾಡ್ತೀರ ನೀವು
ಹ್ಮ್
ಹ್ಮ್
ಹಗೆಲ್ಲ ಹಚ್ಚಿ ಒಂದು ಐದು ನಿಮಿಷ ಅದೇ ಕುದಿಯಕ್ ಬಿಟ್ಟು ಸ್ವಲ್ಪ ಕಲರ್ ಬರತ್ತನಕ ಪಕ್ಕಾಧಿ
ಹ್ಮ್
ಅಷ್ಟೆ ಮೆಲ್ಟಿ ಆಗುತ್ತೆ ನೀವು
ಹ್ಮ ನಾವು ಒಂದೊಂದ್ಸಲ ಫಸ್ಟು ಸ್ಟವ್ ಆನ್ ಮಾಡಿ ತಪ್ಲೆ ಇಟ್ಟು ನೀರ ಹಾಕಿ ಆ ಪೌಡ್ರು ಸಕ್ಕರೆ ಬೇಕಂದ್ರೆ ಶುಂಠಿ ಕ ಹಾಕ್ತೀವಿ ಅದು ಚೆನ್ನಾಗಿ ಕುದಿ ಹತ್ತದ್ಮೇಲೆ ಹಾಲಾಕಿ
ಹ್ಮ
ಒಂದ್ ಕಲರ್ ಬರ ತನಕ ಬೇಯಿಸಿ ಅಂದ್ರೆ ಆರೆಂಜ್ ಕಲರ್ ತರ ಬರ ತನಕ ಬೇಯಿಸಿ ಆಮೇಲ್ ಸೋಸ್ತ ತ್ತೆ
ಹಾ
ಹ್ಮ್
ಮತ್ತ ಊಟ ಏನಿತ್ತು
ಊಟ ಇದು ಚಿಕನ್ ಗ್ರೇವಿ ಮತ್ತೆ ಹನದು ವೈಟ್ ರೈಸ್ ಇತ್ತು ನಿಮ್ದು
ನಮ್ದು ಸೌತೆಕಾಯಿ ಸಾರು
ಹ್ಮ್
ಮತ್ತೆ ಅನ್ನ
ಹ್ಮ್ ಹ್ಮ್ ಮಾಡುದ್ರ ಊಟ ಮಧ್ಯಾಹ್ನ
ಹ್ಮ್ ಮಾಡಿದೆ
ಹ್ಮ್ ನೀವೇನೋ ಚಿಕನ್ ಗ್ರೇವಿ ಚೆನ್ನಾಗ್ ಮಾಡ್ತೀರಂತೆ ರೆಸಿಪಿ ಹೇಳಿ ನೋಡೋಣ ಯಾವ್ದಾದ್ರು ಒಂದು
ಹ್ಮ್ ಈಗ ನೆಂಪಿಲ್ಲ ಮಾಡಿ ಸುಮಾರು ದಿವ್ಸ ಆಯ್ತು ನೀವೆ ಹೇಳಿ ನೀವೇ ತಾನೆ ಮಾಡಿದ್ದೀವಾಗ
ಹ್ಮ ನಾನು ಅವತ್ ಮೊನ್ನೆ ಮಾಡಿದ್ದ್ದು ನಿನ್ನೆ ಮಂಡೆ ಅಂತ ತಿಂಬಿಲ್ಲಾ ನಾಟಿ ಸ್ಟೈಲ್ ಮಾಡಿದ್ದೆ
ಹಾ
ಫಸ್ಟು ಒಂದ್ ಬಾಣ್ಲಿಗೆ ಎಣ್ಣೆ ಹಾಕಿ ಹ್ಮ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣ್ಸಿನ್ಕಾಯಿ ಶುಂಠಿ ಎಲ್ಲಾ ಹುರ್ಕೊಬೇಕು ಕ್ಕು
ಹ್ಮ್
ಆಮೇಲೆ ಅದನ್ನ ರುಬ್ಕೋಬೇಕು
ಹಾ
ಅದೇ ಸೇಮ್ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಈರುಳ್ಳಿ ಆಮೇಲೆ ಚಿಕನ್ ಹಾಕಿ ಅರ್ಶನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದ ಐದ್ ನಿಮಿಷದ ತನಕ ಬೇಯಿಸ್ಕೋಬೇಕು ಆಮೇಲೆ ರುಬ್ಬಿರ ಅಂತ ಪೇಸ್ಟ್ ಹಾಕ್ಬೇಕು
ಹ್ಮ್
ಅದಕ್ಕೆ ವೈಟ್ ಕುಷ್ಕ ಚೆನ್ನಾಗ್ ಆಗುತ್ತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ
ಹ
ಹ್ಮ್ ನೀವು ಯೂಶಲಿ ಚಿಕನ್ ಮಾಡದ್ರೆ ರೈಸ್ ಜೊತೆ ತಿಂತೀರಾ ಅ ಅಥವಾ ಚಪಾತಿ ರೋಟಿ ಆತರ ತಿಂತೀರಾ
ಯಾವುದು ಬೇಗ ಆಗತ್ತೆ ಅದು ಆಲ್ಮೋಸ್ಟಾಲ್ ರೈಸೇ
ಹ್ಮ್ ನಿಮಗೇನ ಇಷ್ಟ
ನಂಗೆ ಮುದ್ದೆ ಅನ್ನ ಚಪಾತಿ
ಹ್ಮ್
ಅಷ್ಟೇ
ಹ್ಮ್
ನಿಮಗೆ
ಮುದ್ದೆ ಅನ್ನ ಚಪಾತಿ ಇಷ್ಟಾನ ನಿಮ್ಗೆ ಅಂದ್ರೆ ಅಷ್ಟ್ರಲ್ಲಿ ಯಾವ್ದಿಷ್ ತುಂಬ ಒಂದೇಳಿ ಮುದ್ದೆ ಇಷ್ಟ ಅದಿಕ್ಕೆ ನಾನ್ ವೆಜ್ ಸಾಂಬಾರ್ ಇಷ್ಟನಾ
ಹಾಂ
ಹ್ಮ್ ನನಿಗೆ ನಾಟಿಕೋಳಿ ಸಾರು ಸರಿ ಸರಿ ನನಗೆ ಇದು ವೈಟ್ ರೈಸ್ ನಮ್ ಕಡೆ ರೈಸ್ ಜಾಸ್ತಿ ತಿಂತಾರೆ ನಿಮ್ ಕಡೆ
ನಮ್ ಕಡೆೇನು ತಿಂತೀವಿ ಆದ್ರೆ
ಹ್ಮ್
ಮುದ್ದೆ
ಹ್ಮ್ ಹ್ಮ್ ಹ್ಮ್ ರಾಗಿ ಮುದ್ದೇನಾ ಅ ಅಥವಾ ಜೋಳದ್ ಮುದ್ದೆನ ಹ್ಮ್ ಹ್ಮ್
ಹ್ಮ್
ಮತ್ತ ಇನ್ನೇನ್ ಸಮಾಚಾರ ತುಂಬಾ ದಿನ ಆದ್ಮೇಲೆ ಫೋನ್ ಮಾಡಿದೀರಾ ಅಲ್ಲ ನಾನ್ ಫೋನ್ ಮಾಡಿರೋದು
ಹ್ಮ್ ಏನ್ ಮಾಡಕಾಗಲ್ಲ ಬ್ಯುಸಿ ಇರ್ತೀರಾ ನೀವು ನಮ್ಮಂತವ್ರಿಗೆಲ್ಲಾ ಎಲ್ಲಾ ಎಲ್ಲಿ ಫೋನ್ ಮಾಡ್ತೀರಾ
ಆದ್ರೂ ಬಿಡಿ ನಿಮ್ಮಷ್ಟೇ ಏನು ಬಿಜಿ ಇಲ್ಲ ಏನ್, ಗೊತ್ತಾ ಒಬ್ಬೊಬ್ರು, ಸುಳ್ಳೇ ಹೇಳ್ತಾರೆ. .. ಬಿಸಿ, ಇಲ್ಲ ಅಂದ್ರೆ. .. ಅವನು, ಬಿಸಿ, ಇದ್ದೀವಿ ಅಂತ ಹುಟ್ಟಿಸ್ಕೊಂಡ್, ಸುಳ್ಳು, ಹೇಳ್ತಾರೆ .
ಹ್ಮ, ನಮ್ಮ, ಆತ್ರನೇ, ಒಬ್ಬರು. .. ಇದರು, ಸುಮ್ಮನೆ ಸುಳ್ಳು ಹೇಳಿಲ್ಲ, ಅಂತ ಸುಳ್ಳು ಹೇಳ್ತಾ, ಇರುತಾ ಹೇಳ್ತಿರ್ತಾರೆ, ಒಬ್ರು. ..
ಹ್ಮ್ ಹ್ಮ್ ಹ್ಮ್
ನಿಜ ಹೇಳಿದ್ರು ನಂಬಲ್ಲ
ಅವ್ರ ನಿಜ ಹೇಳ ಅಂತದ್ದೇ ಮಾತಾಡಲ್ಲ ಇನ್ನೇನ್ ನಂಬದ ಹೇಳ್ರಿ
ಹ್ಮ್ ಆ ಏನೋ ಅಪ್ಪ, ಅವ್ರಗೂ ಸ್ವಲ್ಪ, ಕಷ್ಟ ಇರತ್ತೆ! ಏನೋ ಮಾಡಿ, ನಿಮಗೆ ಖುಷಿ ಪಡ್ಸೋಕೋಸ್ಕರ. .. ಬಾರಿ, ಸುಳ್ಳಲ್ಲಿ. ..
ಯಾ, ಯಾರಿಗೆ, ಗೊತ್ತು ತ್ತ. .. ಬರೀ, ಸುಳ್ಳೆಳ್ಕೊಂಡೇ, ಓಡಾಡ್ತಿರ್ತಾರೆ. ..
ಹ್ಮ್, ಎಲ್ಲಿ, ಒಡ್ಡಿಯಾಡುತ್ತಾ, ಇರುತ್ತಾರೆ, ಏನೋ, ಪಾಪ ಬಿಡಿ. ..
ಹ್ಮ್ ...
ಅವ್ರ, ಕಷ್ಟ, ಅವರಿಗೆ.. ..
ಹೌದೌದು, ತುಂಬಾ, ಕಷ್ಟ ಇದೆ ಅವರಿಗೆ. .. ಹ್ಮ್ ಹ್ಮ್, ಏನ್ ಮಾಡಕ್, ಆಗಲ್ಲ, ಮತ್ತೆ ಇರೋದೆೇ. ..
ಹೌದ, ಹೌದು. ..
ಮತ್ತೇನ್, ಸಮಾಚಾರ. ..
ಎನ್ಯೂಲಾ, ನೀವೇ ಹೇಳ್ಬೇಕು. ..
ಒಂದ್ಸಲ, ನಾನು ನನ್ ಫ್ರೆಂಡ್ಸು, ಆಚೆ ಹೋಗಿದ್ವಿ. ಒಂದ್ ಬೆಟ್ಟದ ತರ ಅದೆಲ್ಲಾ ಚೆನ್ನಾಗಿತ್ತು. ಮಳೆ, ಎಲ್ಲ, ಬಾ. .. ಬರ್ತಾ, ಇತ್ತು. ..
ಹಾ, ಹಾ. ..
ನೋಡಕೆ, ಚೆನ್ನಾಗಿತ್ತು, ಅಲ್ಲಿ, ವೆ, ವೆದರ್ ಎಲ್ಲ ..
ಹ್ಮ್. ..
ನೀವೆಲ್ಲಾದ್ರೂ ಹೋಗಿದ್ರ? ..
ನಾವು, ಹೋಗಿದ್ವಪ್ಪ, ನೈಟ್ ಹೊತ್ತು, ಹೋಗಿದ್ವಿ ಬೆಟ್ಟ, ಹತ್ರನೇ. .
ಹ್ಮ್ ..
ಹ್ಮ್, ಒಂದು, ನಾಲ್ಕು ಜನ, ಹೋಗಿದೀವಿ. .. ಇಬ್ರುರು, ವನ್, ಗಡಿ ಇನ್ ಇಬ್ಬರು, ಇನು. .. ಗಾಡಿಯಲ್ಲಿ, ಹೋಗಿದ್ವಿ. .
ಹಾ, ಹಾ. .
ಹ, ಚೆನ್ನಾಗಿತ್ತು. .
ಹ್ಮ್ . ಆದ್ರೂ, ನೈಟ್ ಹೊತ್ತು ರೈಡ್ ಮಾಡದೇ, ಚೆಂದ ಅಲ್ವಾ. .
ಹೌದು, ಹೌದು, ಆದರೆ, ತುಂಬ ಚಳಿ ಆಗ್ತಿತ್ತು. ..
ಮತ್ತ ನೈಟ್ ಹೊತ್ತಂದ್ಮೇಲೆ ಚಳಿ ಬಿಟ್ಟೇ ಬಿಟ್ಟಿರುತ್ತೆ ಅದಿಕೇ ಆಗಿರುತ್ತೆ ಅದಕ್ ನೀವು ಜಾ ಕೆಟ್ಟು ಏನಾದ್ರು ತಗೊಂಡು ಹೋಗ್ಬೇಕಿತ್ತು ಅದನ್ನೇ ಹೇಳ್ತಾ ಇರೋದು ಮಿಡ್ ನೈಟ್ ಅಂದ್ರೆ ಚಳಿ ಹಾಗೆ ಆಗುತ್ತೆ ನೀವು್ ಜಾಕೆಟ್ ಏನಾದ್ ರು ತಗೊಂಡೊಗ್ಬೇಕಿತ್ತು
ಆದ್ರೆ ನಾನು ಅಲ್ಲಿ ಹ್ಮ ತಗ ಬಂದಿರ್ಲಿಲ್ಲ ಮರ್ತೋದೆ
ಹ್ಮ್, ಬಿಡಿ ನೆಕ್ಸ್ಟ್ ಟೈಮ್, ಹೋದ್ರೆ ತಗೊಂಡ್ ಹೋಗಂತ್ರಿ. .. ಹ್ಮ್, ಮತ್ತೆ, ಎಕ್ಸಾಮ್ಸ್ ಎಲ್ಲಾ! ಚೆನ್ನಾಗ್ ಮಾಡದ್ರ? ..
ಹಾ, ನೀವು. ..
ಹ್ಮ್, ನಾನು ಮಾಡಿದೀನಿ! ನೋಡ್ಬೇಕಕ್ ಏನ್ ಬರುತ್ತೋ, ರಿಸಲ್ಟು ಅಂತ. ..
ಹ್ಮ್, ಚೆನ್ನಾಗೆ,, ಮಾಡಿರ್ತೀರಾ, ಬಿ .. ಅಜ್ಜಿ, ನೀವು. ..
ಆದ್ರೂ ಬಿಡಿ ನಿಮ್ಮಷ್ಟೇ ಏನು ಚೆನ್ನಾಗಿ ಮಾಡಿರಲ್ಲ ನಾವು ನೀವ್ ಹಂಗೆ ಓದಿಲ್ಲ ಅಲ್ಲರಿ ಓದಿಲ್ಲ ಅಂದ್ರರು ನೀವ್ ಹಂಗೆ ಈ ನನ್ ಹೇಳ ಸ್ವಲ್ಪ ಕೇಳ್ರಿ ನೀವು ಓದಿಲ್ಲ ಅಂದ್ ಆನ್ಸರ್ ಆಗ್ತೀ ಏನಾದ್ರು ಟಿಕ್ ಮಾಡ್ತೀರಾ ಅಂತ ಬ್ರಿಲಿಯಂಟ್ ಮ ನೀವು
ಹಾ ಥಾಂಕ್ ಯು ಥ್ಯಾಂಕ್ ಯು
ಹ್ಮ್
ಹ್ಮ್ ನೀವು ಅಷ್ಟೇ ನೀವು ಓದ್ಕೊಂಡೋಗಷ್ಟು ಬರಿತೀರಲ್ಲ
ಆದ್ರೂ ಬಿಡಿ ನ ನನ್ನನ್ನ ನಿಮ್ಮನ್ನ ಕೂರ್ಸುದ್ರೆ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರೋದೆೇ ನಿಮ್ದು
ಇಲ್ಲ ನೋಡಣ ಬನ್ನಿ ರಿಸಲ್ಟ್ ಎಲ್ಲಾ ಔಟ್ ಆಗತ್ತಲ್ಲ ಅವವಾಗ
ಹ್ಮ್
ನೋಡಣ
ಅದರಲ್ಲೂ ನೀವು ಬೇರೆ ಹನ್ನೆರಡು ಕ್ವಶ್ನ್ ಅಷ್ಟೇ ಬಿಟ್ಟಿರೋ ಅಗೆ ಎಂಬತ್ತು ಹತ್ತೆಂಟು ಕ್ವೆಶನ್ನು ಬರೆದಿದ್ದೀರಾ ಆನ್ಸರ್ ಮಾಡಿದ್ದೀರಾ
ಅದ್ರಲ್ಲೂ ಎಷ್ಟು ಹೋಗುತ್ತೆ ಅಂತ ಯಾರಿಗ್ ಗೊತ್ತಿರುತ್ತೆ
ಸ್ಟಟೈನ್ ಮಾಡಿರೋದು
ಹ್ಮ್ ನೋಡೋಣ ಅದ್ರಲ್ಲೂ ಎಷ್ಟ ಅಲ್ಲ ಎಷ್ಟು ಮಾರ್ಕ್ಸ್ ಹೋಗುತ್ತ ಎಂತ ಯಾರಿಗ್ ಗೊತ್ತು
ಹೌದ ಹೌದು
ಹ್ಮ್
ಅವಡನ್ನ ಬಿಡಿ
ಹ್ಮ್ ಮತ್ತೆ ಏನ್ ಸಮಾಚಾರ ಹೇಳಏ್ರ ಏನಾದ್ರು ವೆಜ್ಜಲ್ಲಿ ಏನಿಷ್ಟ ಆಗುತ್ತೆ ನಿಮಗೆ ವೆಜ್ಜಲ್ಲಿ ಏನಿಷ್ಟ ಆಗುತ್ತೆ ನಿಮಗೆ
ವೆಜ್ಜಲ್ಲಿ ಎಂಥ ಸ್ಪೆಷಲ್ ಏನಿಲ್ಲ ಮಶ್ರೂಮು
ಹ್ಮ್
ಪನನ್ನರು ಅಂತವೇ
ಹ್ಮ್ ಮನೇಲೆಲ್ಲಾ ಚೆನ್ನಾಗಿದ್ದಾರಾ
ಹ್ಮ್ ಚೆನ್ನಾಗೀರ ನಿಮ್ಮ್ ಮನೇಲಿ
ಹ್ಮ್ ಚೆನ್ನಾಗಿದ್ದಾರೆ ಹ್ಮ್
ಮತ್ತೆ
ಊಟ ಏನ್ ಮಾಡದ್ರಿ ಮಧ್ಯಾಹ್ನ
ತ್ತನ ಸೌತೆ ಕೈ ಸಾರು ಅನ್ನ
ಹ್ಮ್ ಹ್ಮ್ ಅದು ಬೇರೆ ಸ್ಪೆಷಲ್ ಆಗಿ ಮಾಡ್ತೀರಾ ಸ ಮತ್ತೆ ಕಾಯ ಸಾರ ಅಂತ
ಹ ಸಾಂಬಾರ್ ಸಾತ ಕಾಯ ಸರ್ ಅದು ನಿಮಗೆಲ್ಲ ಸ್ಪೆಷಲ್ಲ ನೀವು ಒ ಇಂತಾ ಲೋ ಕ್ಲಾಶಿಂದ ಎಲ್ಲಾ ಹೇಳ್ ತಿಂತೀರಾ ಹ್ಮ
ಮತ್ತೇನ್ ಸಮಾಚಾರ
ಇದಗೇನಿಲ್ಲಪ್ಪ ಹೇಳಬೇಕು ನೀವೇ
ಹ್ಮ್ ನಿಮ್ಮಣ್ಣ ಚೆನ್ನಾಗಿದ್ದಾರಾ
ಚೆನ್ನ್ರ
ಹ್ಮ್ ಸರಿ ಹಾಗಂಗಿದ್ರೆ ಆಮೇಲ್ ಮಾಡ್ತೀನಂತೆ
ಹಾ ಆಯ್ತ ಆಯ್ತು
ಹ್ಮ್